ಹ್ಮ
ಏನುೂ ಇಲ್ಲ ಹ
ಏನು ಏನದು ಇನ್ನು ಇಲ್ಲ ನಿಮ್ದಾಯ್ತಾ
ನಾವು ಮಾಡ್ಬೇಕಿನ್ನು
ನಿಮ್ಮ ಕೊಠಡಿಯಲ್ಲಿ ಏನು ಮಾಡಿದ್ದಾರೆ
ನಮ್ಮ ಕೊಠಡಿಯಲ್ಲಿ ಅನ್ನ ಸಾ ಸಾರು ಮಾಡಿದ್ದಾರೆ
ನಿಮ್ಮದು ಆಯ್ತಾ ಊಟ
ನಮ್ದು ಇನ್ನು ಮಾಡ್ಬೇಕು ನೀವು ನಿಮ್ದು
ಹ್ಮ ಹ
ಹಾ
ಆಯ್ ಬೆಷ್ಟಿ ಹಾಯಿ
ಕೊನೆಯಲ್ಲಿರುವುದು ಮಾತಾಡು
ನಿನ್ನ ಧ್ವನಿ ಕೇಳಿಸುತ್ತಿಲ್ಲ
ಕೊನೆಯಲ್ಲಿರುವುದು ಮಾತಾಡು
ಹಾ
ನೀನು ಬೆಂಗಳೂರಿಗೆ ಹೋಗಿದ್ದೆ ಅಲ್ಲ ಅದರ ಬಗ್ಗೆ ಮಾತನಾಡು
ಬೆಂಗ ಅಯ್ಯೋ ಇನ್ನು ಬೆಂಗಳೂರಿನ ನೆನಪುಗಳೇ ತಲೆ ತುಂಬಿವೆ
ಅಷ್ಟು ಇಷ್ಟ ಆಯ್ತಾ
ಹೌದು ವಿಶೇಷವಾಗಿ ಸಂಜೆ ಸಮಯ ಹವಾಮಾನ ತುಂಬಾ ಚೆನ್ನಾಗಿತ್ತು
ಅದಕ್ಕೆ ಎಲ್ಲರೂ ಬೆಂಗಳೂರಿನ ಹವಾಮಾನದ ಬಗ್ಗೆ ಮಾತಾಡ್ತಾರೆ
ಬೆಳಿಗ್ಗೆ ಸ್ವಲ್ಪ ಚಳಿ ಮಧ್ಯಾಹ್ನ ಬಿಸಿರು ಸಂಜೆ ಮತ್ತೆ ತಂಪು
ಒಂದು ದಿನದಲ್ಲಿ ಮೂರು ಋತುಗಳು
ಹಾ ಹಾ ಹಾ ನಿಜ
ಎಲ್ಲಿಗೆ ಹೋಗಿದ್ರಿ.
ಮೊದಲು ಮ್ ಜಿ ರೋಡ್ಗೆ ಹೋದೆವು.
ಅಲ್ಲಿ ಹೇಗಿತ್ತು.
ತುಂಬಾ ಜನ, ಅಂಗಡಿಗಳು. ಕೆಫೆಗಳು ತುಂಬಾ ಚಟುವಟಿಕೆ.
ಹ್ಮ್.
ಸ್ವಲ್ಪ ಆದರೆ.
ಹ್ಮ್.
ವಿಂಡೋ ಶಾಪಿಂಗ್ಸ್.
ಹೌದಾ. ಹ್ಮ್ ಮತ್ತೆ ಏನು ವಿಶೇಷ.
ಅಂದರೆ ನೋಡಿದ್ದು ಜಾಸ್ತಿ ಕೊಂಡಿದ್ದು ಕಡಿಮೆ.
ಹ್ಮ್.
ಹೌದು ಬಜೆಟ್ ಕೂಡ ನೋಡ್ಬೇಕಲ್ಲ.
ಹಾ.
ಟ್ರಾಫಿಕ್ ಹೇಗಿತ್ತು.
ಅಲ್ಲಿ ಗಾಡಿಗಳೆಲ್ಲ ಹೇಗೆ ಓಡಾಡುತ್ತಿದ್ದವು.
ಯಾವುದನ್ನು ನೀವು ಮಾತನಾಡುತ್ತಿದ್ದೀರಿ.
ಮತ್ತೆ ಮತ್ತೆ ಬೆಂಗಳೂರು ಹೇಗಿತ್ತು.
ತುಂಬಾ ಚೆನ್ನಾಗಿತ್ತು.
ಏನೋ ನಿಮಗ್ ಅನ್ನಿಸಿದ್ದು ಮಾತನಾಡಿ.
ಹಾ.
ಮತ್ತೇನೂ ವಿಶೇಷ.
ಹೇಳಬೇಕು ನೀವೇ.
ಆಹ ಕಾಲೇಜಿ ಕಾಲೇಜಿಗೆ ಹೋಗಿದ್ದೀರಾ.
ಇಲ್ಲ ಪರೀಕ್ಷೆ ನಡೆಯುತ್ತಿದೆ.
ಪರೀಕ್ಷೆಯ ತಯಾರಿ ಹೇಗಿದೆ.
ಇನ್ನು ಶುರು ಮಾಡಿಲ್ಲ.
ಹೌದಾ.
ನಾ ನಾಳೆ ಮಾಡಬೇಕು.
ನೀವು ಕೇರಳಗೆ ಹೋಗಿದ್ದರ ಬಗ್ಗೆ ಮಾತನಾಡಿ.
ಅದು ತುಂಬಾ ಚೆನ್ನಾಗಿತ್ತು.
ಹಾ.
ಹ ಅವಮ್ಮ ನಾ ನೋಡಿ .
ಈ ಈ ಸೆಮಿಸ್ಟರ್ ಮುಗಿದ ಮೇಲೆ ಎಲ್ಲಾದರೂ. ಪ್ರವಾಸಕ್ಕೆ ಹೋಗೋಣ ಅನಿಸುತ್ತದೆ.
ಹ ಓಗೊಣ.
ಹ ಕೇರಳಕ್ಕೆ ಹೋಗೋಣ್ವಾ. ನಿಮ್ಮ ಧ್ವನಿ ಕೇಳಿಸುತ್ತಿಲ್ಲ. ಹ ಈಗ ಸ್ವಲ್ಪ ಸ್ವಲ್ಪ ಕೇಳಿಸುತ್ತಿದೆ. ಮತ್ತೆ.
ಎಲ್ಲೆಲ್ಲಿಗೆ ಪಯಣ ಮಾಡಿದ್ದೀರಿ.
ನಾವು ಮೈಸೂರು. ರು ತುಮಕೂರು.
ಊರಲ್ಲಿ ಎಲ್ಲಿ.
ತುಮಕೂರಲ್ಲಿ ದೇವರಾಯನ ದುರ್ಗ ಬೆಟ್ಟ ಅಂತ ಇದೆ ಅಲ್ಲಿ. ಮತ್ತೆ ಮಧುಗಿರಿ ಬೆಟ್ಟ. ಆಮೇಲೆ ಹ್ಮ್ ಒಂದು ದೊಡ್ಡ. ಆಂಜಿನಯನ ಇದು ಇದುಂಟು ಅಲ್ಲೆಲ್ಲಾ ಓಡಾಡಿದ್ರಿ
ಮತ್ತೆ
ಮತ್ತೆ ನೀವೇ ಹೇಳಬೇಕು
ಎ
ನಿಮ್ಮ ಧ್ವನಿ ಅರ್ಧಮರ್ಧವಾಗಿ ಕೇಳಿಸುತ್ತಿದೆ
ಈಗ ಕೇಳಿಸಿದ್ದಿದ್ಯಾಾ
ಈಗನೂ ಸ್ವಲ್ಪ ಸ್ವಲ್ಪ ಕೇಳಿಸುತ್ತಿಲ್ಲ
ಈಗ
ಹ ಈಗ ಸರಿಯಾಗಿದೆ
ಹ
ಮಾತನಾಡಿ ಏನಾದರೂ
ಹ ನಮಸ್ತೆ
ನಮಸ್ತೆ
ಮಾತನಾಡಿ
ಹಾ ನಿಮ್ಮ ಊರಲ್ಲಿ ಮಳೆ ಬರುತ್ತಿದೆಯೇ
ಇಲ್ಲ
ನಮ್ಮಲ್ಲಿ ಬರುತ್ತಿದೆ ಕಿಟಕಿ ಹತ್ತಿರ ಕುಳಿತುಕೊಂಡು ಮಳೆ ನೋಡ್ತಾ ಇದ್ದೀನಿ
ಆ ಸುಂದರವಾಗಿರುತ್ತದೆ ಅಲ್ಲ ಆ ಅನುಭವ
ಹಾ ಹಳೆ ನೆನಪುಗಳೆಲ್ಲಾ ನೆನಪಾಗುತ್ತವೆ
ಹ ಹೌದು ಹೌದು
ಹ್ಮ್ ಹೌದು ಆಗ ಜೀವನ ಎಷ್ಟು ಸುಲಭವಾಗಿತ್ತು ಅಲ್ವಾ
ಹೌದು
ಮತ್ತೆ ನಿಮ್ಮ ಶಾಲೆಯ ಬಗ್ಗೆ ಏನಾದರೂ ಹೇಳಿ ನೀವು ಯಾವ ಶಾಲೆಯಲ್ಲಿ ಓದಿದ್ದೀರಾ ಹಾ
ನಾನು ನಮ್ಮ ಊರಿನ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದು ನಂತರ
ವರಾಟಿ ದಸಾಯಸ ಸ್ಕೂಲ್ ಅಲ್ಲಿ ಓದಿದ್ದು
ನಾನು ತುಂಬಾ ಶಾಲೆಗಳನ್ನು ಬದಲಾಯಿಸಿದ್ದೇನೆ
ಹೌದಾ ಯಾವ ಯಾವ
ನಾನು ಒಂದರಿಂದ ನಾಲ್ಕನೇ ತರಗತಿವರೆಗೂ ಗೋರ್ಪಡೆ ಶಾಲೆ ಮತ್ತೆ ಐದು ಆರು ರಾಷ್ಟ್ರೋತ್ತನ ಮತ್ತೆ ಏಳರಿಂದ ಹತ್ತರವರೆಗೂ ಜ್ಞಾನ ಜ್ಯೋತಿ ಈ ಈ ರೀತಿ ಬದಲಾಯಿಸಿದ್ದೇನೆ
ಮತ್ತೆ ಮುಂದಿನ
ನಿಮ್ಮ ಧ್ವನಿ ಕೇಳಿಸುತ್ತಿಲ್ಲ
ಈಗ ಕೇಳಿಸುತ್ತಿದಿಯೇ
ಹಾ ಹೇಳಿ
ಮತ್ತೆ ಮುಂದಿನ ನಂತೇನು ತರಗತಿಗೆ
ಮುಂದಿನ ತರಗತಿ ಪ ಯು ಅನ್ನು ವಿದ್ಯಾನಿಕೇತನಲ್ಲಿ ಓದಿದ್ದೀವಿ ನೀವು ಎಲ್ಲಿ ಓದಿದ್ದೀರಾ
ನಾನು ಹೊಸಕೋಟೆಯಲ್ಲಿ ಓದಿದ್ದು
ನಾನು ಮೂರು ಶಾಲೆಯ ಫ್ರೆಂಡ್ಸ್ ಗೆಳೆಯರನ್ನು ನನ್ನ ಪಿ ಯು ಅಲ್ಲಿ ಮತ್ತೆ ಭೇಟಿ ಆದೆ.
ಮತ್ತೆ ವಿದ್ಯಾನಿಕೇತನ ಕಾಲೇಜಲ್ಲಿ ಎಲ್ಲರೂ ಸಿಕ್ಕರು. ಹ್ಮ್ ಮತ್ತೆ
ಕೆಲವೊಮ್ಮೆ ಭವಿಷ್ಯದ ಬಗ್ಗೆ ಹೆಚ್ಚು ಯೋಚಿಸಿದರೆ ಟೆನ್ಶನ್ ಆಗುತ್ತದೆ.
ಹಾ ಕಾಲೇಜು ಪರೀಕ್ಷೆ ಭವಿಷ್ಯ ಎಲ್ಲದರ ಬಗ್ಗೆ ಯೋಚನೆ.
ಹೌದು.
ಹಾ ಕೆಲವೊಮ್ಮೆ ದೊಡ್ಡವರಾಗದೆೇ ಇದ್ದರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ.
ಖಂಡಿತ.
ಆದರೆ ದೊಡ್ಡ. ಆದರೆ ದೊಡ್ಡವರಾದ ಮೇಲೆ ಸಿಗುವ ಸ್ವಾತಂತ್ರ್ಯೆಯೂ ಚೆನ್ನಾಗಿರುತ್ತದೆ.
ಹೌದು ನನಗೆ ಪುನೀತ್ ರಾಜ್ಕುಮಾರ್ ಅಂದ್ರೆ ತುಂಬಾ ಇಷ್ಟ.
ನನಗೆ ಸುದೀಪ್ ಅಂದರೆ ಇಷ್ಟ.
ಹ್ಮ
ಪುನೀತ್ ರಾಜ್ಕುಮಾರ್ ಅವರ ನಗುವೇ ಚಂದ.
ಹೌದು ಅವರು ನಗುವಿನ ಒಡೆಯರು ಎಂದು ಪ್ರಸಿದ್ಧರಾಗಿದ್ದಾರೆ ಅಲ್ವಾ.
ಹಾ ಮತ್ತೆ ನಿಮ್ಗೆ ಯಾವ ಸಿನಿಮಾ ಇಷ್ಟ.
ನನಗೆ ತುಂಬಾ ಸಿನಿಮಾ ಇಷ್ಟ ಇದೆ.
ಹಾ ಅದರಲ್ಲಿ ಯಾವುದಾದರೂ ಒಂದು ಹೇಳಿ.
ಮಿಲನ.
ಹ್ಮ್ ನನಗ್ ನನಗೆ ಮುಸ. ಸಂಜೆ ಮಾತು ಇಷ್ಟ.
ಹಿಂದಿಯಲ್ಲಿ.
ಹಿಂದಿಯಲ್ಲಿ ಸನಂ ತೇರಿ ಕಸಂ ಅಂತ ಒಂದು ಮೂವಿ ಇಷ್ಟ. ನಿಮ್ಗೆ
ನನಗೆ ಚಿಚೋರಿ.
ಹ್ಮ್
ಹ್ಮ ನಿಮಗೆ ಕನ್ನಡದಲ್ಲಿ ಯಾವ ಯಾವ.
ಕನ್ನಡದಲ್ಲಿ ಅದೇ ಮುಸ್ಸಂಜೆ ಮಾತು ಹಾಡ ಇಷ್ಟು.
ಹ್ಮ್ ಸೆಮಿಸ್ಟರ್ ಮುಗಿದ ಮೇಲೆ ಎಲ್ಲಾದ್ರೂ ಟ್ರಿಪ್ ಟ್ರಿಪ್ಪೋಗಳನ್ನ ಅನಿಸುತ್ತಿದೆಯೇ.
ಹಾ ಅನಿಸುತ್ತಿದೆ.
ಕೇಳ್ಲಿಕ್ಕೆ ಹೋಗೋಣವಾ.
ಹಾ ಹೋಗೋಣ
ಹಾ
ಸರಿ ಸಮಯವಾಯತು ನಾನು ಊಟ ತಿನ್ನಲು ಹೋಗಬೇಕು.
ಹಾ.